ಹಲೋ ಈಗ್ ಕೇಳ್ಸ್ತೈತ್ ಕಣಪ್ಪ ಏನಪ್ಪಾ ಕರೆ ಮಾಡ್ಬಿಟ್ಟು ಮಾತೆ ಆಡಲ್ಲ. ಆರಾಮಿದೀವು ಕಣಪಾ ನೀವ ನೀವ್ ಆರಾಮಿದೀರಾ.
ಹಾ ನಾವು ಆರಾಮಪ್ಪಾ
ಮತ್ತೆ ಚಹ ಕಾಫಿ ಎಲ್ಲ ಮುಗೀತಾ ಅಥವಾ ಇನ್ನು ಇಲ್ವಾ?
ಅವಾಗ್ಲೇ ಮುಗೀತಿ ಇವಾಗ ಊಟ ಸಮಯ ಊಟ ಮಾಡ್ಬೇಕು ಇವಾಗ.
ಹೌದಾ ನಾವೆಲ್ಲ ಊಟಕ್ಕಿಂತ ಮುಂಚೆ ಮತ್ತೆ ಕುಡಿತೀವಿ ಕಾಫಿ ಕುಡಿತೀವಿ ಚಾ ಕುಡಿತೀವಿ ಬೂಸ್ಟ್ ಕುಡಿತೀವಿ ಎಲ್ಲಾ ಕುಡಿತೀವಿ. ನೀವು ಬುಡಪ್ಪ ಅದೆಲ್ಲ ಸಾವ್ಕಾರ ಮಂದಿ ಆದ್ರೂ ಬಿಡಪ್ಪ ನೀವೆಲ್ಲ ಡಯಟ್ ಮೈಂಟೈನ್ ಮಾಡ್ತೀರ. ಎಲ್ಲ ಎಲ್ಲಾ ಆರೋಗ್ಯಕ್ಕೆ ಒಳ್ಳೆ ಇರೋ. ಊಟ ಎಲ್ಲ ತಿಂತೀರಾ ಹಣ್ಗಳು ತಿಂತೀರಾ.
ತಿನ್ಬೇಕಲ್ರರಿ ಇರೋ ದೇವ್ ಅಂತ ಒಂದ್ ಜೀವ್ನ ಆರಾಮ ಏನೋ ಮಾಡ್ಬೇಕಲ್ಲ.
ಹ ಆದ್ರೂ ಕೂಡಪ್ಪ. ಏನೋ ಏನೋ ಕ್ಯಾಟ್ರಂಗ್ ಕೆಲಸಕ್ಕೆಲ್ಲ ಹೋಗ್ತಿದಿದ್ದಲ್ಲ ಅದೆಲ್ಲಾ ಹೋಗಿದ್ ಬಂದ ಅಥವಾ ಈಗ ಪರೀಕ್ಷೆಲ್ಲ ಆಯ್ತಲ್ಲ ಬಿಟ್ಟಿದ್ಯಾ ಅಥವಾ ಇನ್ನು ಹೋಗ್ತಿದ್ಯಾಾ.
ಇಲ್ಲ ಇಿಲ್ಲ ಬಿಟ್ಬಿಟ್ಟಿದ್ದೀವಿ ನಾವನ್ನ.
ಎಷ್ಟು ಕೊಡ್ತಿದ್ರು ಆ ಕೆಲ್ಸದಲ್ಲಿ.
ಮಾಮೂಲಿ ಒಂದು ಏಳ್ೂರು ಹಂಗ್ ಕೊಡ್ತಿದ್ರು.
ಹೌದಾ ಆ ಕೆಲ್ಸಕ್ ಹೋದಾಗೆಲ್ಲ ನೀನು ಕದ್ದಿ ಕದ್ದಿ ಎಲ್ಲಾ ಊಟ. ತಿನ್ಕೊಂಡಿ. ಮನೆಗೆಲ್ಲ ತಗೋ್ತಿದ್ದಂತೆಲ್ಲ ಸು ಇದೆಲ್ಲ ಸೀ. ತಿಂಡಿಗಳೆಲ್ಲ ನಿಂ್ ತಂಗಿ ಅಂತಿದ್ಳಲು. ಏ ಸಿಕ್ಕಿದ್ು ಯಾವತ್ತ ಒಂತಲ್ಲ ಬಸ್ ಅಲ್ಲಿ ಒಂದೇ. ಏಯ್ ನಾನನ್ ಯಕಪ್ಪ ಸುಳ್ಳುಳ್ಳಿ ಕೇಳಿ ನೋಡ್ದ. ತಂಗಿ ಕರೆ ಮಾಡ್ಬಿಟ್ಟ ಕೇಳಿ ನೋಡ್. ಹಾಗಂದು ಅದಕ್ಕೆ ನಾನಂದೆ. ಹೌದಾ ಹ್ಮ ಅ.
ಮತ್ತೆ ನಿಮ್ದು ಇದೇನಾಯ್ತು ಎಲ್ಲಾ ನೀವ್ ಹೋಗ್ತಾ ಇದ್ರಲ್ಲ ಏನೂರ್ ಪ್ರ್ಾಸ್ ಆತ. ಅ.
ಏನಪಸತ ಆ ಕೆಲ್ಸನಾ ಹೋಗಲ್ಲಪ್ಪ ಸುಮ್ನೆ ಸುಮ್ನೆ ಅಂದೇವತ್ ನಿನ್ಗ ಅಷ್ಟೇ ನಾವ್ಯಾಕೆ. ಕೆಲ್ಸಕೊಯ್ತೀವಪ್ಪ ಫಸ್ಟ್ ಓದದಷ್ಟೆ ಫಸ್ಟು ಹಂಗಲ್ಲ ಸುಮ್ಮ್ನಿರು ಕೇಸ್ಕೊ ಮಾತಾಡೋವರ್ಗೂ ಕೇಳಸ.
ಫಸ್ಟ್ ಇಲ್ಲಿ ಹಓದದ್ರ ಜೊತೆ ಜೀವನದಲ್ಲಿ ಎಲ್ಲಾನು ಅನುಭವ ಅ. ಅೇ ಎಲ್ಲಾ ಹಂತಗಳನ್ನ ಇದು ಮಾಡ್ಬೇಕಂತೆ.
ಏನ್ ಅನ್ ತಗೊಳಪ್ಪಾ.
ಅಂದ್ರೆ ದುಡಿಿಯಾಕ್ ಹೋಗ್ಬೇಕಂತ. ಮತ್ತು. ನಮ್ಗ ಖಾಲಿ ಟೈಮ್ ಅಲ್ಲಿ ಯಾವ್ದಾದ್ರು ಕೆಲ್ಸನ್ ಇದ್ ಮಾಡ್ಬೇಕಂತ ಏನಾದ್ರು ಮಾಡ್ತಾ ಇರ್ಬೇಕಂತೆ ಮನೆಯವಗ ಬಹಳ ದುಡ್ಡು ಕೇಳದು ಅದು ಬಾಳ ಹೊರೆ ಆಗ್ಬಾರ್ದ.
ಹದ. ಆದ್ರೂ ಕೂಡಪ್ಪ ಅಿ. ೆ ಬಿುಡಪ್ಪಾ ನೀನು ಮನೆಯವ್ರಗೆಲ್ಲಾ ಹೊರ ಆಗ್ಬಾರ್ದಂತ ಎಲ್ಲಾ ಕ್ಯಾಟ್ರಿಂಗ್ ಕೆಲ್ಸಕ್ ಹೋಗ್ತೀಯಾ ನೀನ್ ಫೀಸ್ ಎಲ್ಲಾ ನೀನೇ ಕ. ಪತಬುಡಪ್ಪ ಅಲ್ಲಿ ನೋಡಿ ಇಷ್ಟು ಜವಾಬ್ದಾರಿ ಬಂದೈತೆ. ಯಪ್ಪ ಯಾಕಷ್ಟು ನಾಡಕ ಎಲ್ಲ ಸುಳ್ಳಲ್ಲ ಹೇಳ್ತಯ ಹ್. ಸುನೆ ಹಾಲಯ.
ಏ ನೀ ಹೂ
ನಿಮ್ನಪ್ಪ ಇರೋದು ಹೇಳ್ತೀವಪ್ಪಾ ನೀನ್ ಏನಪ್ಪ ಹ ಹಿಂಗಂತಿಯಪ್ಪ.
ಇಲ್ಲ ಕಣಮ್ಮ ಎಲ್ಲಿವು ಮಾಡ್ಬೇಕಮ್ಮ.
ಸರಿ ಬುಡಪ್ಪ ಆಯ್ತು ನಿನ್ಚತೆ ನಾವೆಲ್ಲಾ ಬಾಳ ಎಲ್ಲಾ ವಾದ ಮಾಡಕ ಆಗಲ್ಲ ಬುಡಪ್ಪ. ಪ್ಪಾ ಏನು ಹ್ಮ್ ಅದ್ರು ಬಿಡಪ್ಪಾ ನೀನಂತು ಬಿಡಪ್ಪ ಈಗ ನೆನ್ಪೇ ಮಾಡ್ಕೊಳಲ್ಲ ಕರೇನೇ ಮಾಡಲ್ಲ ನೋಡು ಅವಾಗ ನಾವೇ ಮಾಡ್ಬೇಕು ಕರೇನ ನೋಡು ನಿಂಗೆ.
ಹಂಗಲ್ಲ ಬಿ ನೀವೇ. ನರಸಿಂಹ. ಕಾರ್ಯಗಳಲ್ಲಿ ನಿರತವಾಗಿರ್ತರಂತ
ಇಲ್ಲಪ್ಪ ಯಾವ ಕಾರ್ಯದಲ್ಲಿ ಏನ್ ನಿರುವ ನಿರುತ್ತರಾಗಿ ದ ಅದೇಏನ ಇರಲ್ಲ ನಾವೀಗ ಅಂದ್ರೆ ಈಗ ಯಾರ ಯಾರ ಮನದ. ಮನೆಯಲ್ಲಿ ಕರೆ ಮಾಡ್ದಾಗ ಕರದಲ್ಲಿ ಆಗಿರ್ತೀವಿ ನಿವೃತ್ತರ ಆಗರ್ತಾನೆ ಇರ್ತ
ಹಾ
ಹಾ ನಾವೇನ್ ಅಷ್ಟ ಮಾಡಕ ಹೋಗಲ್ವಲ್ಲ ಈಗ ಪರೀಕ್ಷೆ ಎಲ್ಲ ನಮ್ ಸ್ನೇಹಿತರ ಜೊತೆ ಏನು ಅಷ್ಟೊಂದ್ ಮಾತಾಡಲ್ಲ ನಮ್ ಗೆಳತಿಯರ್ ಜೊತೆನ ಅಷ್ಟೊಂದ ಏನ್ ಮಾತಾಡಲ್ಲ ಅಪ್ಪ ಈಗೆಲ್ಲಾ ಅವ್ರಗೆಲ್ಲ ಹೊಸ ಹೊಸ ಗೆಳತಿಯರು ಗೆಳೆಯಂದ್ರ ಎಲ್ಲ ಸಿಕ್ಬಿಟ್ಟವ್ರೆ ನಮ್ ಜೊತೆ ಏನ್ ಮಾಡ್ತಾರ ಬಿಡಪ್ಪ ಆದ್ರರು.
ಕರೆಕ್ಟ್ ಐತ್ರಿ ಅಂದ್ರೆ ಬೇರೆ ಜಾಗಕ್ ಹೋದ್ಮೇಲೆ
ನಾವ್ ಹಂಗೆ ಅಪ್ಪ ನೀನು ಬಿಡಪ್ಪ ಎಲ್ಲಿ ಈಗ ಎಲ್ಲ ಹಾ ಇದಕ್ಕೆ. ಇದಕ್ಕೆಲ್ಲ ಹೋದ್ಮೇಲೆ. ನೀನ್ ಬಿಡಪ ಈಗ ಎಲ್ಲ ಹೊಸ ಕಾಲೇಜ್ಗೆಲ್ಲ ಸೇರ್ಕೊಂಡ ಅಂದೇಲೆ ನಮ್ ಲ್ಲ ಮರ್ತ್ತ ಬಿಟ್ಟಿರ್ತಯ ಮೂರ್ ವರ್ಷಕ್ಕ ಒಂದ್ಸಲ್ ಕರೆ ಮಾಡ್ತಯಾ. ಆದ್ರೂ ಬಿೂಡಪ್ಪ ಹ್ಮ್ ಮತ್ತೆ ನಿಮ್ ಕಡೆ ಏನ್ ಬೇಳೆ ಬೆಳಿ ಇದು ಏನೋ ಭತ್ತ ಬೆಳೀತಾರೆ ಅಂದಲ್ಲ ಅದ ಹೆಂಗ್ ಬೆಳಿಯದ ಹೇಳ್ತಯ ಸ್ವಲ್ಪ.
ಹಾ ನೀರಾವರಿ ಅಂತ ಇರುತ್ತ ಇಲ್ಲಿ ಕೇಳಲಿ ನಾ ಹೇಳ್ತೇನಿ ಒಣ ಬೆಸಾಯಿ ನೀರಾವರಿ ಅಂತ ಇರುತ್ತೆ ನೀರಾವರಿಯಲ್ಲಿ ಮಾಮೂಲಿಯಾಗಿ ಆಹ ಭತ್ತ ಬೆಳತೀವಿ. ಭತ್ತಾ ಅಂದ್ರೆ ಗೊತ್ತಲ್ಲ ಇದೇನಪ್ಪಾ.
ಅದ್ನೇ ಊಟ ಮಾಡ್ತೀವ ಅಂತ ಅದೆಲ್ಲ ತಿಳುವಳಕ ಇಡತ್ತಪ್ಪಾ ನಾ ನಾವು ರೈತರು ಮಕ್ಕಳೇ ಏನ
ಭತ್ತ ಬೆಳತೀವಿ ಹ್ಮ್ ಅದು ಬಿಟ್ರೆ ಮಾಮೂಲಿ. ತೊಗ್ರೆ.
ಹ್ಮ ತೊಗರಿಬೇಳೆನಾ ಅಥ್ವಾ ತೊಗ್ರೇನಾ ಹೌದಾ ನಮ್ ಕಡೆ ತೊಗರಿಬೇಳೆ ಅಂತಾರ ನೀನ್ ತೊಗರಿ ಅನ್ಬಿ ತಲ್ಲ ಅದಿಕ್ಕೆ ಕೇಳ್ದೇ ಏನೋ ಒಂದ್ ಸಣ್ಣ ಹೆಸರಿಂದ ಹೇಳ್ಬಿಡ್ತಿಲ್ಲ ಅಂತ.
ರೇ ತೊಗ್ರಿ ಬೇಳೇನೆ ಅನ್ ತಾರೆ ಮಾಮೂಲಿ ಆಗಿ ಅಂಗಡಿ ಇಲ್ಲಿ ಸಿಗ್ತೈತ್ಲ ಹ್ಮ್ ಆತರ ಹತ್ತಿ ತೊಗರೆ ಮಾ ಮಾಮೂಲಿ ಏನಾದ್ರು ನೀರಾವರಿ ಇತ್ತ ಅಂದ್ರೆ ಬೋರ್ ಗಳೆಲ್ಲ ಇ ದು ಅಂದ್ರೆ.
ಹಾ ಹೌದಾ ಹಾ ಹೌದಾ. ಹಾ ರು ಬಾರಿ ಬುಡಪ್ಪ ನೀನು. ಹೂ ಈಗೆಲ್ಲಾ ಮಾಡ್ತೀಯಾ ನೀನು ಓದಕು ಹೋಗ್ತಿಯ ವ್ಯವಸಾಯನೂ ಮಾಡ್ತೀಯ ಕ್ಯಾಟರಿಂಗ್ ಕೆಲ್ಸನೂ ಓದ್ತೀಯ. ಬಾರಿ ಬುಡಪ್ಪ ನೀನು ಎಲ್ಲಾ ಕಲಿ ಎಲ್ಲ ಮಾಡ್
ಮಾಡ್ಬೇಕ್ರಿ ಮಾಡ್ಬೇಕಲ್ರಿ ದೇವ್ರ್ ಗ ಕುಂತು ಕುಂತು ಊಟ ಮಾಡ್ಬೇಕಂದ್ರೆ ಫಸ್ಟ್ ಅರ್ಸ ಆಳಾಗಿ ದುಡಿಬೇಕಂತ ಅರಸನಾಗಿ ಊಟ ಮಾಡ್ಬೇಕಂತ ಹಂಗೆ.
ಪ್ಪಾ ನೀನು ಆದ್ರೂ ಬಾರಿ ತಿಳಿವಳ್ಕೆ ಐತ್ಬುಡಪ್ಪಾ ನೀನ್ ಹಿಂಗೆ ಅಂದ್ರೆ ಈಗ ಸ್ನೇಹ್ ತ್ರ ಜೊತೆ ಸೇರಿರ್ತ್ತಿ ಅಂತ ತಿಳ್ ಕೋ ಅವ್ರ ಏನೋ ಕೆಟ್ಟ ಕೆಲ್ಸ ಮಾಡಿರ್ತೀಯ ಸ್ವಲ್ ಪ ನೀನು ಅದಕ್ಕೆ ಸೇರ್ಬಿಟ್ಟಿರ್ತೀಯಾ. ಮಾತಿಂದನೇ ಮರಳು ಮಾಡಿ ಬ ವಾಗ್ಬಿಟ್ಟಿದ್ಯಾ. ಆದ್ರು ಬಾರಿ ಬುದ್ಧಿವಂತ ಬಾರಿ ಚಾಲಕಿದ್ದಿ ಬಿಡು ನೀನ್ ಗೋ ಕಡಪ್ಪ ನೀ ಬುದ್ಧಿ ನಾವ್ ಆಗಿಂದ ಮೂ ಇಂದಾನೇ ನೋಡಿ ವರು ಸ್ಕೂಲಿಂದಾನೆ ನೀನ್ ಏನಪ್ಪಾ ಹಿಂಗಂತಿಯಾ.
ಏ ಹಂಗೇನ್ ಇಲ್ರಿಪ್ಪ. ಎಲ್ಲ ಅಂದ್ರೆ ಆ ಮ ಮನುಷ್ಯ ಅಂದ್ರೆ ಮನುಷ್ಯ ಜನ್ಮ ಅಂದ್ರೆ ಸಣ್ಣ ಅಂದ್ರೆ ಚಿಕ್ಕವನ್ ಇದ್ದಾಗ ಒಂದಿರುತ್ತೆ ಒನ್
ಓ ತಿಳುವಳಿಕೆ ಬಂದ್ಮೇಲೆ ಹಂಗೆಲ್ಲ ಮಾಡಲ್ಲ ಬ ಕೆಲ್ಸ ಆಯ್ತು ನೀನ್ ಆಯ್ತು ಅದ್ನೇ ಹೇಳಿದ್ದು ನೀನು ಹೂಂ ಹೇಳು. ಅದುನೆ ನಾನು ಹೇಳ್ತಿರದ ನಿನ್ಗೆ ನೀನು ಏನ್ಕುಷಿಗಾಕಳಲ್ಲ. ನೀನ್ ಆಯತು ನಿನ್ ಕೆಲಸ ಆಯ್ತ. ಅಷ್ಟೇ ಮಾಡೋದು ಭಾರಿ ಬುದ್ಧಿವಂತ ಅಂತ ಅದಕ್ಕೆ ನಾನ್ ಹೇಳದ್ ನಿಮಗೆ ಅಷ್. ಸ್ಟೇ ಇನ್ನೇನಿಲ್ಲಪ್ಪ ಹ್ಮ್ ಅದೇ. ದು ಏನ ಬತ್ತ ರ ಬೆಳೀಿತಾರೆ ಅಂದಲ್ಲಾ ಅದು ತಿಂಗಳು ಅದೇನ್ ವರ್ಸು ಕೆಸ.
ಹಾ ಎರಡ್ ಸರಿ ಎರಡ್ ಸರಿ ಅಂದ್ರೆ ಬೆಳಿ.
ಆದ್ರೂ ಬಾರಿ ಬುಡಪ್ಪ. ನೀ ಬಡ.
ಇದು ನಾರ್ಮಲ್ ಒಣ ಒಣ ಬೇಸಾಯ ಅಂತಂದ್ರೆ ವರ್ಷಕ್ ಒಂದೇ ಸರ ಈಗ ಬಿಡ್ರಿ ಬಾಳ ಅಲ್ಲಾ ಬಾಳ ಕಠಿಣ ಆಗ್ಬಿಡ್ರಿಪ್ಪಾ ಈಗೆಲ್ಲ ಪಾ. ರೈತರದದು ಜೀವನ ಒಂದೊಂದ್ಸರಿ ಮಳೆ ಆಗಲ್ಲ ಒಂದೊಂದ್. ಸರ ಮಳ ಆಗ್ತೈತಿ ಮಳೆ ಆ. ್ರರು ಜ್ರಾಗ ಆಗ್ತೈತಿ ಆದ್ರೆ ಬೆಳೆಗಳ ನಾಶ ಒಂದೊಂದ್ಸರಿ ಮಳೆ ಆಗ್ಲಿಲ್ಲ ಅಂದ್ರೆ ಆ ಮರುಭೂಮಿ ತರ ಪೂರ್ತಿಲ್ಲ ಬೆಳೆ ಇದು ಎಲ್ಲಾ ಒಣಗೋಗಿ.
ಇನ್ನಂಗೆ ಆಡುತ್ತೆ ಒಂದೊಂದ್ಸಲ ಈ ಚೆನ್ನಾಗಿರ್. ಈ ಒಂದೊಂದ್ಸಲ ದೇವ್ ಬಂದ ಮತ್ತ ದವ್ ಬಂದೋ ನಂಗಗೆ ಆಡ್ತಿಯಯ. ಇನ್ನಂಗೆ ಅದು ಮಳೆನು ಬರೋದು ಸಾಮಾಧಾನನೇ ಎಲ್ಲ ತಿಿಂದಿಾರಗ್. ಅಲ್ಲ ನಮ್ಗಂತು. ಹ್ಮ ಅಂದ. ಪ್ಪಾ ಇನ್ನೇನಪ್ಪಾ ಆದ್ರೂ. ಬಿಡಪ್ಪ ಏೋ ಒಪ್ಪುೊಪ್ಪ ನೆನ್ಸ್ಕೊಂಡ ಕರೆ ಬೇರೆ ಮಾಡಬಟ್ಟು ಇದ್ಯಾ ನಮ ಪುಣ್ಯದು ಅಯ್ಯೋ ಮಾಡ್ಬೇಕಂತ ಅನ್ಕೊಂಡ ಇದ್ದೆ ಇವತ್ತು. ಹೌ ನೀನು
ಅದೇ ನೀನ್ ನೋಲ್ ಕೇಳಿಲ್ ನೀ ಅನ್ಕೋತೀಯಾ ನನ್ ಅದನ್ ಮಾಡ್ತ.
ಹ್ಮ್ ನಿ ಬಡ. ಾ ಎಲ್ಲ ಈ
ಅನ್ಕೊಳೋದಕ್ಕೂ ಮಾಡಿ ತೋರ್ಸೋದಕ್ಕೂ ಬಾಳ ವ್ಯತ್ಯಾಸ ಇದ್ರಿ ಜೀವನದಲ್ಲಿ ಜೀವನದಲ್ಲಿ ಯಾವ್ದನ್ನು ಅನ್. ಕೋತೀವಲ್ಲ ಅದನ್ನ ಮಾಡ್ಬೇಕು. ಅಂತೆ ಮಾಡ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅನ್.
ಹ್ಮ್ ನಿನ್ ಬಿಡಪ್ಪ ಅದಿಕ್ಕೆ ನೋಡಪ್ಪ ನೋಡ. ಚಿಕ್ಕ ವಯಸ್ಸಲ್ಲೇ ದುಡಿತಯ ಕಾಲೇಜ್ ಫೀಸ್ ಕಡ್ಕತೀಯ ಓದ್ತೀಯ ಮನೆ ಜವಾಬ್ದಾರಿ ಎಲ್ಲಾ ತಗೋಬಿಟ್ಟಿದ್ಯಾ ಒಂದ್ ಬಾರ ಕಳದ್ ಬಿಿಟ್ಟಿದಯ ನೀ್ ಅಪ್ಪ ಅಮ್ಮನಗೆ ಎಲ್ಲಾ ನೀ ಉಡ್ಕೊಂಡ್ ಮಾಡ್ಕೊಂಡ. ಕಮ್ಮಿ ಮಾಡ್ಬಿಟ್ಟಿದ್ದೆ ಅವ್ರಿಗೆ ಭಾರಿ ಬುದ್ಧಿವಂತ ಬಿಡಪ್ಪ ಆದ್ರ ನೀನು.
ಆ ಜೀವನ ಎಲ್ಲ ಆ ತಿಳ್ಕೊಬೇಕ್ರಿ ಜೀವನ ಅ್ಣಾಗ ಅಂದ ಹೇಳ್ದಲ್ಲ.
ಕಡೆ ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡಿರ್ತಾರೆ ಈಗ ರೊಟ್ಟಿ ಮಾಡ್ತಾರ. ಹಾ.
ಹ್ಮ ಮಾಮೂಲಿ ಮಧ್ಯಾಹ್ನ ಮಾಮೂಲಿ ಒಬ್ಬೊಬ್ಬರು ಮನೇಲ್ಲ. ಅಂದ್ರೆ ನಾಷ್ಟತಾನ ಮಾಡ್ತಾರೆ ಮನೆಯಲ್ಲಿ ಡೈರೆಕ್ಟ್ ಆಗಿ ರೊಟ್ಟಿ ಮಾಡಿ.
ಹ ಊದಾ.
ರೊಟ್ಟೆ ಊಟಾನೇ ನಾಷ್ಟ ತರ ಊಟ ಮಾಡ್ತಾರೆ ಆರ್ಮಲ್ ನಮ್ಮ ಕಡೆ ನಮ
ಹ್ಮ ಬಂದ್ರಾಯಯ್ ಬಿಡಪ್ಪಾ ಬರಿೀ ಬಾಯಿ ಮಾತಲ್ ಕರ್ ಅಯ ಒಂದ ದಿನಾನೂ ಬನ್ನಿ ಹೋಗಮ್ಮ ಅಂತ ಬಾಯ್ಬಿಟ್ಟ ಅಂದಿಲ್ಲ ಏನಾರ ಅಂದಾಗ ಅವೂ ಬನ್ನಿ ಹೋಗಮ್ಮ ಅತಿಯಾ ಅಷ್ಟೇ ಬಿಡಪ್ಪ ಹ್ಮ್ ಸರಿ ಆಯ್ತು ಏನ್ ನೀವು ಉತ್ತರ ಕರ್ನಾಟಕ ್ ಗೆಳತಿೀರ್ ಸಿಕ್ಕಿದ್ರು ನಂಗೆ ಪರಿಚಯ ಸಿಕ್ಕಿದ್ರು ಮಾತಾಡ್ತಿದ್ರು ಅಂತಿದ್ರು ಏನೋ ಮಾತಾಡ್ತಿಲ್ಲ ನಾವ್ ಅವ್ರ ಜೊತೆ ಈಗ ಅಂತಿದ್ರು ಅಂತಿದ್ರು ಮಾತಾಡಲ್ಲ ನಾವ್ ಅವ್ರ ಜೊತೆ ಈಗ ಹಾ ಹಂಗ ಹಿಂಗ ಅನ್ಸಿದ್ರು ನಾ ಹೋಗ್ಲಿ ಬಿಟ್ಟ ಹಾಕಿ ಆ ಗೆಳೆಯ ಇಲ್ಲ ಅಂದ್ರೆ ಇನ್ನೊಬ್ಬ ಗೆಳೆಯ ಸಿಕ್ತ ಅಂತ ನಾನ
ಹ್ಮ್ ಅದೇ ಹಂಗ ಇಲ್ಲ ಹೇಳ್ತೀನಲ್ಲ ಅದು ಮನುಷ್ಯನ್ೊಂದು ಇದ ಆಬಿಟ್ಟೈತಲ್ಲ ಆ ತರ
ಹ್ಮ್ ಹ್ಮ್ ಹ್ಮ್ ಹಗೆ ಇಲ್ಲಿ ನಿಮ್ ಗೆಳೆಳಿದ್ದಲ್ಲ ಅವ್ಳಂತೂ ಅಪ್ಪಾ ಏನ್ ಇದು ಇದ್ರಲ್ಲಿ ಓದ್ತಾಳ ಅಂದಬೇಡ ಬರತಾಳ ಓದ್ತಾಳ ಸಾಂಗ್ ಕೇಳ್ತಾಳ ಕರಲ್ಲ ಮಾತಾಡ್ತಾಳ ನಗ ಆಡ್ತಾಳ ಹರ್ಚುತಾಳ ಹುಚ್ ಬಂದಂ ಎಲ್ಲಾ ಆಡ್ತಾಳಪ್ಪಾ ಬಾರಿ
ಹೌ ಹಂಗ್ ಮಾಡ್ಬೇಕ್ರೀ ಜೀವನ ಎಲ್ಲಾ ಅನುಭವ ಅನುಭವ ಆಗ್ಬೇಕ ಪಪ್ಪ ಹೌದಲ್ಲ
ನನ್ ಮುಂದೆನೆ ಪಕ್ಕತಲ್ಲೇ ಕುೂತ್ಕೋತಾಳ ನೋಡಕ್ ಫುಲ್ ಎಲ್ಲ ಸ್ವಲ್ಪ ಮಾತಾಡಿ ಆತಾಡಿ ಮಾತಾಡಿ ಮಾತಾಡಿನೇ ಸಣ್ಣ ಆಗ್ಬಿಟ್ಟವಳ ಈಗ ಮಾತಾಡ್ತಾಳ ಬರೀ ಬರತಾಳಪ್ಪ ಎಷ್ಟ ಅಷ್ಟ ಬಾಳ ಬರಿೀತಾಳಪ್ಪಾ
ಏನೋ ಒಂದ್ ಮಾಡ್ತಾಳ ಅವ್ರವರು ಪಾಡಿಗೆ ಸರಿ ಮಾಡ್ತಂತ ಮತ್ತೆ ನಾನ್ ನಿಮ್ಗೆ ಹ್ಮ್